ಆಯದುು
ನಮಸ್ಕಾರ ಸರ್
ನಮಸ್ತೆ ಸರ್
ಏನ್ ಮಾಡ್ತಾರ ಸರ್ ಚೆನ್ನಾಗಿದೆ ಸ
ಹ್ಮ್ ನ ಹೊರಗಡೆ ಸಾ
ಹೊರಗಡೆ ಬಂದ ಹಯ್ದೀರಾ
ಹ ಸರ
ಏನ್ ನಿಮಾಗ ಹೊರಗಡೆ ಹೋಗಿದ್ರ
ಸಲ್ ವ ದೂಡ್ ದದುಡ್ಡಿಗೆ ಹ ಸ್ವಲ್ಪ ದುಡ್ಡು ಕಡಿಮೆ ಆ ಹ ಸ ಖರ್ಚಿಗೆ
ನಿಮ ಹಾಂ
ದುಡ್ಡೆಲ್ಲ ಕಡಿಮೆ ಇದೆ ಸಾರ್ ಸ್ವಲ್ಪ ಖರ್ಚಿಗೆ ಬೇಕ ಬೇಕಲ್ಲ ಅಮೌಂಟ್ ದುಡ್ಡುವ
ಹ್ಮ್ ಹ್ಮ್ ಹ್ಮ್
ನೋಡೋಣ ಕೆಲ್ಸಕ್ ಹೋಗೋಣ ಅಂತ ನೋಡ್ತಾ ಇದ್ದೀನಿ ಬೈಕ್ ಇದೆಯಲ್ಲ ಗಾಡಿ ಇದೆ ಹೌದು ಅದು ನೋಡ್ಬೇಕು ಸರಿ ಹ ನಾ ಫ್ರೆಂಡ್ಗೆ ಕೇಳಿ
ನಮ್ಗೆನಗೆ ಕೇಳಿ ನೋಡ್ಬೇಕು ಸರಿ ಅದ ಮಾಡಿದೆ ಅಲ್ಲಿ ಕೊಡುವಂತೇ ಇದೆಯ ಅಲ್ಲ ಸ್ವ ಡೆಲಿವರಿ
ಹ್ಮ ಹ್ಮ ಹಾ
ಸರ್ದಿ ಕಲ್ಲ
ಓ ಅದ್ರಲ್ಲಿ ಮಾಡ್ಬೋದಾ
ಹಾ ಮಾಡ್ಬೋುದು ಸರ್ ನನಗೂ ಅಷ್ಟ ಷ್ಟ ಮಾಹಿತಿ ಇಲ್ಲ ಅಷ್ಟು ನನಗೂ ಮಾಹಿತಿ ಇಲ್ಲಾ ನನ್ನ ಹೇಳನಿ ಕೇಳ್ಬೇಕು ಸರ್
ಹ್ಮ್ ಹ್ಮ್ ಹ್ಮ್
ಹ್ಮ್ ಅವಂಗ ೌದು ಸರ್ ಅವ್ನ್ ಮಾಡ್ತಾನೆ ಅವ ಕೆಲ್ಸ ಅವನ
ಹ್ಮ್ ಹ್ಮ್ ಹ್ಮ್
ಏನ ಅದ್ರಲ್ಲಿ
ನನ್ಗೂ ಅಷ್ಟೇ ಗೊತ್ತು ಅಂದ್ರೆ ಅದರಲ್ಲಿ ಸ್ವಿಗ್ಗಿ ಅಂತ ಬರುತ್ತೆ ಅದನ್ನು ಹೊಡಿಬಹುದು ಪ್ಯಾಸೆಂಜರ್ ಬೈಕ್ ಟ್ಯಾಕ್ಸಿ ಅಂತ ಬರುತ್ತೆ ಅದನ್ನು ಮಾಡ್ಬೋದು ಮತ್ತೆ ಬರುತ್ತೆ ಗ್ರೋಸರಿ ಡೆಲಿವರಿ ಮತ್ತೆ ಮತ್ತೆ ಹ ಪಾರ್ಸಲ್ ಡೆಲಿವರಿ ಎಂತ ಬರುತ್ತೆ ಅದನ್ನು ಹಡಿಬೋದು
ಹಾ
ನಾಕೈದು ಬರ್ತಾವ ಸರ್ ಅವು ಎಷ್ಟು ಮಾಡತ್ರ ಜಾಸ್ತಿ ಮಳೆ ಬರೋ ಟೈಮ್ಲ್ಲಿ ಏನಾದ್ರು ಹೋದ್ರೆ ಒ ಕಿಲೋೀಟರ್ರಿಗೆಲ್ಲ ಐವತ್ತರವ ರೂಪ ಕೊಟಬಿಡ್ ಮಳೆ ಬರೋ
ಹೌದಾ ಸರ್ ಮಳೆ ಬರೋ ಟೈಮ್ ಎಲ್ಲ
ಹ್ಮ್
ಅದು ಚೆನ್ನಾಗಿರುತ್ತೆ ಸರ್ ಅದು ಎಕ್ಸ್ಪೀರಿಯನ್ಸ
ಮಳೆ ಬರೋ ಟೈಮ್ ದಲ್ ಮಾತ್ರ್ರೆ ಬಾಳ ಜಾಸ್ತಿ ಲಾಭ
ಹ್ಮ ನಾವೆಲ್ಲಾ ಕವರ್ ಆಗದು ಜಾಕೆಟ್ಟು ಎಲ್ಲ
ಆ ರೈನ್ಕೋಟ್ ಅದು ಹಾಕೊಂಡ್ ಮಾಡಿದ್ರೆ ಭಾರಿ ಲಾಭ
ಹಾ ಸರ ಅದು ಪಾರ್ಸಲ್ಗೆಲ್ಲ ಹ ಪ್ರೊಟೆಕ್ಷನ್ ಬತಲ್ಲ
ಹ್ಮ್ ಬಾಕ್ಸ್ ಬಾಕ್ಸ್ ಅಂದ ಇದ್ರ ಸಾಕು ಮತ್ತ ಏನ ಬೇಕಾಗಿಲ್ಲ
ಹ್ಮ್ ಹ್ಮ್ ಅದಕ್ಕೆಲ್ಲಾ ತಕ್ಷಿಣ ಅರ್ಥ ಮಳೆ ನೀರೆಲ್ಲಾ
ಸ್ವಿಗ್ಗಿ ಬಾಕ್ಸ್ ಇದ್ರೆ ಏನು ಆಗಲ್ಲ ಮಳೆ ಮಳೆ ಆದ್ರರು ಬಂದ್ರೆ ಏನು ಆಗಲ್ಲ
ಓಹೋ ಹೋ ಹಾಗೆ ಹೌದ ಸರ್ ನಾನು ನಿ ಹೋಗ್ಬೇಕಂತ ನೋಡ ಬೇಕ
ಹೋಗಿ ಸರ್ ಚೆನ್ನಾಗಿರು
ಹ್ಮ ಊಟ ಆಯ್ತಾ ಸರ್
ಆಯ್ತು ಸರ್ ನಿಮ್ದು
ಹ್ಮ್ ನಮ್ದು ಸರಿ ಈಗ ಆಯ್ತು ಮ ಆ ಸ್ವಲ್ಪ ಲೇಟ್ ಆಯ್ತು ನಾನು ಹೊರಗಡೆ ಬಂದಿದ್ನಲ್ವಾ ಇವಾಗ ಮಾಡ್ಕೊಂಡೆ ಸ್ವಲ್ಪ ಕೆಲ್ಸ ಇತ್ತು ಅದಲ್ಲೆಲ್ಲ ಮುಸ್ಕೋ ಅಷ್ಟರಲ್ಲಿ ಲೇಟ್ ಆಯ್ತು ಇವಾಗ ಮಾಡದೇ ಸರ್
ಈಗಏನ್ ಬಂದಾರೆ ಸರ್ ಊಟ
ನಾನು ಊಟ ಇಲ್ಲ ಹೊರಗಡೆ ಇ ದೋಸೆ ದೋಸೆ ದೋಸೆ ಸರ್
ದೋಸೆ ಮಾಡಿದಾರ
ಹ್ಮ ದೋಸೆ ಹ ಪುಳಿಯೋಗರೆ
ಹ್ಮ್ ಹ್ಮ್
ಹ್ಮ್ ತಿಂದೇ ಸರ್ ನೀವು ಸರ್
ನಾವು ತಿಂಡ್ವಿ ಸರ್ ಅನ್ನಾ ಸಾಂಬಾರು
ಹ್ಮ್ ಹ್ಮ್
ಆಯ್ತ
ಹಾ ಸ ಮನೆಗಳಲ್ಲೆಲ್ಲ ಆರಾಮ ಚೆನ್ನಾಗಿದರ
ಹ್ಮ ಚೆನ್ನ ಗಿದರ ನಿಮ್ಮ್ ಮನಲಿಲ್ಲ ಆರಾಮ್ ಇದದಾರ
ಹ್ಮ್ ಎಲ್ಲ ಚೆನ್ನಾಗಿದ್ದಾರೆ ಸರ್ ಕುಕ್ಕಿಂಗ್ ಎಲ್ಲ ಅಡುಗೆ ಎಲ್ಲ ಬರುತ್ತಾ
ಏನೋ ಬರಲ್ಲ ಸರ್ ನಮ್ಗೆ ತಿನ್ನದ ಗೊತ್ತುಮ ಮಾತ್ರ ಗೊತ್ತು ನಮ್ಗೆ
ಹ ಕಲಿಬೇಕಲ್ವಾ
ಏ ಕಲ್ತ್ ಏನ್ ಮಾಡದಿವ ಸರ್
ನಂಗೆಲ್ಲಾ ಅಡುಗೆ ಬರ ಚೆಸ ನಾನೇ ಮಾಡ್ಕೊಳ್ಳೋದು
ಬಿಟ್ಟ ಏನ್ ನಾವ ಏನ್ ಮಾಡ್ ಹದ
ನನ್ಗೆಲ್ಲಾ ಅಡುಗೆ ಬರುತ್ತೆ ಸ
ಇನು ಬರ್ತ್ತಾ
ಹಾ
ಒಂದ್ರ ನಿಮ್ಮ ಹೆಂಡ್ತಿ ಬಾಳ ಪೂಣೆ ಮಾಡ ಆಗ್ಬೇಡ್ರಿ
ಹೌದೌದು ಸರ್ ಅಂದ್ರೆ ನಾಾನೀಗ ಬ್ಯಾಚುಲರ್ ಅಲ್ವಾ ಬ್ಯಾಚುಲರ್ ಅಲ್ವಾ ಈಗ
ಅಂದ್ರೆ ನಿಮ್ ಹೆೆನತೆ ಬಾಳ್ ಪುಣ್ಯ ಮಾಡ್ಯಾಡ್ರಿ
ಆ ಅವ್ರ ಮುಂದೆ ಬಂದ್ರೆ ಅವ್ರು ಅವ್ರ ಕಲ್ಲಿ ಮಾಡ್ಸೋದು ಕೆಲ್ಸ ಎಲ್ಲ
ಏ ಹಂಗಗೆ ಅನ್ಸ್ತ ಬ್ರಿ ನೀವ ಮಾಡ್ತರಿ ಮತ್ ವಟ್ಟ ನಿಮಗ್ ಬರ್ದಂತೇಳಿ ನಿಮ್ ಹೆಂಡತಿ ವಟ್ಟ ತೋರ್ಸಕೊಳಕ್ ಹೋಗಬೇಡ್ರಿ
ಹೌದು ಸರ್ ಹ
ಮುಂದೆ ಅದ್ನ ಮುಂದೆ ಅದನ ಅವರು ಆ ಅದು ಅಡ್ವಾಂಟೇಜ್ ತಗತ ತಗೋತಾರೆ
ಹೌದು ಸರ್ ಅಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿಸ ಬರ್ಬೇಕು ಅಲ್ಲಲ್ಲ ನ ಅಡ ಕ ಮಾಡ್ಬೇಕು ಬರುವ
ಯಾದು ಮಾಡತಾರ ನೀ ಆ ಬರ ಮನದಂದ ಪಿಜ್ಜಾ ಬರ್ಗರ್ ಮಾಡ್ತನ ನಡದು ಅಲ್ಲಾ
ಹಾ ಹಾ ರೊಟ್ಟಿ ಚಪಾತಿ ತಿ ಮಧ್ಯೆ ಮಾಡ್ಬೇ ಹಾ ಮನೆಯಲೆೆಲ್ಲಾ ಪಿಜಜಾ ಬರ್ ಔಟ್ಸೈಡ್ ಫುಡ್ ಎಲ್ಲ ನಡೆಯೋದೆಲ್ಲ ಸವ ದಂಡ್ರ ಎಲ್ಲ
ಹ್ಮ್ ಸರ್
ಹ್ಮ್ ಮ ಮನೆಯಲ್ಲಿ ಆ ತರಗಳು ಎಲ್ಲ ತಂದ್ರೆ ಬೈತಾರೆ ಸರ್
ಹ್ಮ
ಹ್ಮ್ ಮನೇಲೆಲ್ಲ ಅಡಿಗೆ ತಿಂದ್ರೆ ಎಲ್ಲಾ ಆರೋಗ್ಯ ಚೆನ್ನಾಗಿರುತ್ತೆ
ಹಾ
ಹ್ಮ ಸ ಮನಲ್ಲ ಜಾಸ್ತಿ ಮನಲ್ಲೇ ತಿನ್ನೋದು ಸರ್ ಅದಕ್ಕೆೇ ನಮ್ ತಾಯಿಯವರು ಅಡುಗೆ ಕಲಿಸಬಟ್ಟಾರ ಸರ್ ನಾನ ಎಲ್ಲದ್ರು ಅಡಿಗೆ ನಾನ ಮೋಸ್ಟ್ ಆಫ್ ದ ಟೈಮ್ ನಾನೇ ಮಾಡ್ಬೋದು ಹೊರಗಡೆ ಎಲ್ಲ ಕಡಿಮೆ ಕೆ ನ
ಹ್ಮ ಹಾ
ನಿ್ಮ ಸರ್ ನೀವು ಕಲಿಬೇಕಲ್ಲ ಸರ್
ಹಾ ಕಲಿಬೇಕಕ್ ಸರ್
ಹ್ಮ ಹೆಲ್ಪ್ ಆಗುತ್ತೆ ಸರ್ ನೀವು ಯಾರು ಅಡುಗೆ ಮಾಡೋ್ರಲ್ಲ ಅಂದಾಗ ನೀವು ಮಾಡ್ಕೊಳಕ್ ಬರುತ್ತೆ ಅಲ್ವಾ
ಹ್ಮ
ಹ್ಮ್ ಮಾಗಿಿ ಎಲ್ಲ ನೋಡಸ ಎಲ್ಲ ಈ ಎಲ್ಲಾ ತಿಿಂದಬಾರ್ದ ಸರ್
ಹೌ ಸ
ನೂಡಲ್ಸ್ ಎಲ್ಲಾ ಇವಾಗ
ಎಲ್ಲ ಫುಡ್ ಪಾಯ್ಸನಿಂಗ್ ಆಗುತ್ತೆ
ಕೆ ವಸ್ ಆತ್ತ ಏನ್ ಮಾಡಬಿರ ಸರ್
ಹ ಅಣ ಸಂಂಬರ
ಹ್ಮ್ ಇಲ್ಲೇ ಹಾಸ್ಟೆಲ್ ಇರೋದ ಹ್ಮ್ ಹ್ಮ್ ಕಾಲೇಜ್ ಎಲ್ಲ ಹಾ ರೂಮಲ್ಲಿ ಸರಿ.
ಹ್ಮ ಇವಾಗ ಏನ್ ಎಕ್ಸಾಮ್ಸ್ ಸರಿ ಹ ಹೌದು ಮುಗೀತು.
ಹ್ಮ ಪರೀಕ್ಷೆಗಳೆಲ್ಲ ಮುಗಿದು ಹಾಸ್ಟೆಲ್
ನಮ್ದು ಮುಗ್ದಿದೆ ಸರ್ ಲ್ಯಾಬ್ ಅಂತ ಲ್ಯಾಬ್ ಇಂಟರ್ನಲ್ ಇದೆ.
ಹ್ಮ್
ಕಸ್ಕೋ ಇಂದ ಊರಿಗೆ ಹೋಗಿಲ್ಲ
ಹ್ಮ್ ಹ್ಮ್ ಇದು ಮುಗಿತ ಇನ್ಯಾವುದು ಇತೇ ಸರ್ ಪರೀಕ್ಷೆ ಹೇಗಾಯಿತು ಸರ್ ಪರೀ ಮತ್ತೆ ಫೈನಲ್ ಪರೀಕ್ಷೆ ಹೇಗಾಯ್ತು ಸರ್
ಫೈನಲ್ ಪರೀಕ್ಷೆ ಮಾನ ಮೊನ್ನೆ ಒಂದೆರಡು ದಿನದ ಹಿಂದೆ ಮುಗಿತ್
ಹ್ಮ್ ಹೇಗಾಗಿದೆ
ಹಾ ಸರ್
ಹೇಗಾಗಿದೆ.
ಚೆನ್ನಾಗಿದ್ದಾವೆ.
ಚೆನ್ನಾಗ ಆಗಿದೆಯಾ . ಒಟ್ಟಿ ಹ್ಮ ಏನು ಇದು ಅನ್ಸ್ಲಿಲ್ವಾ ಕಷ್ಟ ಅನ್ಸ್ಲಿಲ್ವಾ
ಅದು ಏನು ಸರ ಹಾ ಹಾ
ಹ್ಮ ಏನು ಪಡ್ ಏನ್ ಪಲೋ ಮಾಡ್ತರ ಸರ್
ಹಂಗಲ್ಲ ಸರ್ ಎಷ್ಟ್ ಅವ್ರ ಎಷ್ಟೇ ಟೈಮ್ ಕೊಟ್ರು ನಾವು ಓದಗ ಅವ್ರ ಎಷ್ಟೇ ಟೈಮ್ ಕೊಟ್ಟರು ನಾವು ಓದೋದ ಎಕ್ಸಾಮ್ ಹಿಂದಿನ ದಿನಾನೆ.
ಹ್ಮ ಅದು ಎಲ್ಲ ಕಾಮನ್ ಸರ್ ಇವಾಗ
ಅವಾಗ ಇದು ಮಾಡ್ದಂಗ ಮಾಡ್ತನಿ ಓದಂಗ ಓದ್ತನಿ ಅಂದ್ರೆ ಇವಾಗ ಆಗಲ್ಲ.
ಹೌದು ಸರ್ ಟೀಮ್ ಹನ್ನೆರಡನೇ ತರಗತಿ ಎಲ್ಲರೂ ಇವಾಗ ಹೋಗಕ್ಕ ಆಗಲ್ಲ.
ಹಾ ಹಾ
ಹ ಸರ್ ಹೌದ್ ಸರಿ ಎಕ್ಸಾಮ್ ಇದೆ. ಪರೀಕ್ಷೆಗೆ ಈಗ
ಹಾ ಹಾ
ಮತ್ತೇನ್ ಸರ್ ಸಮಾಚಾರ.
ಏನು ಸಮಾಚಾರ ಇವಾಗ ಅದೇ ಹೇಳದನಲ್ಲ ಕೆಲ್ಸಕ್ ಹೋಗ್ಬೇಕಂತ.
ಹ್ಮ ಹ್ಮ ಹಾ
ಮಾಹಿತಿ ತಗೊಂಡು ಹ ಇವತ್ತಲ್ಲ ನಾಳೆ ಸ್ಟಾರ್ಟ್ ಮಾಡ್
ಹು ಅಂಗೆ
ಹ್ಮ ಸಂಡೆ ಅಲ್ವಾ ಬರ್
ಹ್ಮ ಹ್ಮ್
ಅಲ್ವಾ ಕೆ ವೀಕೆಂಡ್ ಅಂತ ಹೇಳಿ ನೋಡ್ಬೇಕು ಸುತಡನ ಅನ್ಕೊಂಡಿದಿನಿ
ಓ ಹಂಗೆ
ಹ ಸುತ್ತಾಡ್ಕೊಂಡು ಹೋಗ್ಬೇಕುಷಂದ ಒಂದು ಓಕೆ ಸರ್ ಸರಿ ಸರ್
ಸಮಚಾರ ಏನ್ ಇಲ್ವಾ
ಹ
ಓಕೆ ಸರ್ ಆಯ್
ಬಯ್ ಸರ್
ಬಾಯ್ ಬಾಯ್